ಹಲೋ
ಹಾ ಹೇಳು
ಏನ್ ಮಾಡ್ತಿದೀರಾ.
ನಾನಾ ಸುಮ್ನೆ ಕೂತಿದೀನಿ.
ಏನ್ ತಿಂದ್ರಿ ಊಟ ಆಯ್ತಾ.
ಊಟ ಆಗಿಲ್ಲ ನಿಮ್ದು.
ನಿಮ್ಮ್ದು ಊಟ ಆಯ್ತು.
ಏನ್ ಊಟ ಮಾಡದ್ರಿ.
ರೈಸಬಾತ. ನಾವು ಹೊರಗಡೆಲಿ ತಿನ್ನೋದು ರೂಮ್ ಅಲ್ಲಿ ಇರೋದು ಅಡಗೆ ಮಾಡಕ್ ಬರಲ್ಲ.
ಹ್ಮ್ ಯಾಕೆ ಅಡ್ಗೆ ಮಾಡಕ್ ಬರಲ್ಲಾ ನಾನ ಹೇಳ್ತೇನ್ ಟ್ರೈ ಮಾಡಿ.
ಏನು ಕೇಳಿಸ್ತಿಲ್ಲ.
ನಾನು ಹೇಳ್ಕೊಡ್ತೀನಿ ಪ್ರಯತ್ನ ಪಡಿ.
ರೈಸ್ ಬಾತ್ ಹೇಳ್ಕಡಿ ಹೆಂಗೆ ಮಾಡೋದು ಮಾಡ್ತೀನಿ.
ರೈಸ್ ಪಾತ್ ಮಾಡ್ಬೇಕಾ.
ಹಾ ಮಾಡ್ಬೇಕು.
ರೈಸ್ ಬಾತ್ ಮಾಡಕೆ ಎರಡು ವಿಧಾನ ಬರುತ್ತೆ. ಒಂದ ರೈಸ್ ಭಾತ್ ಪೌಡರ್ ಆಗ್ಬಹದು ಇನ್ನೊಂದು ನೀವೇ ಪೌಡರ್. ಪ್ರಿರಿಪೇರ್ ಮಾಡ್ಕೊಬಹದು.
ಇಲ್ಲಿ ನಮ್ಗೆ ಅಡ್ಗಣೆ ಮಾಡಕ್ ಬರ್ತಾ ಇಲ್ಲ ಪೌಡರ್ ಎಲ್ಲಾ ಪ್ರಿಪೇರ್ ಮಾಡಷ್ಟು ಬುದ್ಧಿ ಇದಯಾ. ಏ ದಡ್ಡರ್ ಜಾನ್ರ ನೀವು. ಮಾಡಕೆ ಬರಲ್ಲ ಅಂತಿದ್ದೀನಿ ಪೌಡ್ರ ತಯಾರಾರ್ ಮಾಡ್ಕೊಳ್ಳಿ ಅಂತಿರಲ್ಲ ನೀವು. ಯಾವ ರೀತಿ ನಿಮ್ದು. ದೇವರು ನಿಮ್ಗೆ ಬುದ್ಧಿ ಏನಾದ್ ಕೊಟ್ಟಿದ್ದನ ಇಲ್ವಾ.
ನಮಗೆ ಎರಡು ಕೊಟ್ಟಿಲ್ಲ ನೀವು್ ಸ್ವಲ್ಪ ಈಸ್ಕೊಡ್ತೀರಾ ದೇವ್ರಿಗೆ ಹೇಳ್ಬಿಟ್ಟು.
ಅ ಮತ್ತ ಏನ ನೀವು ಕೇಳ ನೀವೇ ಅರ್ಥ ಮಾಡ್ಕೊಳಪ್ಪ. ಪೌಡ್ರು ನೀವೇ ಮಾಡ್ಕಲಿ ಅಂತೀರಾ.
ಮಾತಾಡಿ ಮಾತಾಡು ನಾನ ಏನ ಬೇಜಾರ್ ಮಾಡ್ಕಳಲ್ಲ ಆಯ್ತಾ ನನ್ ಜ.
ಮರ್ಯಾದಿ ಕೊಡೋದು ಜಾಸ್ತಿ ಗೌರವ ಸ್ವಲ್ಪ ಜಾಸ್ತಿ ನಿಮ್ಮೇಲೆ.
ತರ ಗೌರವ ಕೊಡ್ತಯಿ...... ಅಪ್ಪ.
ಅಂದ್ರ ನಿಮ್ ಮೇಲೆ ಸ್ವಲ್ಪ ಗೌರವ ಅಂದ್ರ ಭಯ ಭಕ್ತಿ. ನಿಮ್ಮೇಲೆ ಭಯಭಕ್ತಿ ಸ್ವಲ್ಪ ಜಾಸ್ತಿ.
ಹು ಏನು.
ನಿಮ್ಮ ನಿಮ್ಮೇಲೆ ಸ್ವಲ್ಪ ಭಯಭಕ್ತಿ ಜಾಸ್ತಿ.
ಹೌದಾ ನಾನ ಏನ್ ದೇವ್ರಾ ನಾನೇನ್ ದೇವತೆೇನಾ.
ಈ ದೇವ್ರೇ ನೀವು ಒಂದ ರೇಂಜ್ ಅಲ್ಲಿ ನೋಡಿದ್ರೆ ದೇವ್ರೇ
ದೇವರ ಅಲ್ಲ ನಾನ್ ದೇವತೆ ಅಂತ ಹೇಳಿ ನಾನೇನ್ ದೇವರಾ ನೀವು ದೇವರ ಹೌದಾ
ನೀವು ನೀವು ಈತರ ಹೇಳಿ ಮರಸ್ಬಿಡಿ ನೀವು ಸ್ವಲ್ಪ ರೈಸ್ ಭಾತ್ ಮಾಡೋದು ಹೆಂಗೆ ಅಂತ ಹೇಳಿ.
ರೈಸ್ ಬಾತ್ ಹೆಂಗ್ ಮಾಡೋದು ಅಂದ್ರೆ ಹೊಷ್ಟ.
ಅಂದ್ರೆ ನೀವು ಇವಾಗ ಹೇಳಿದ್ರಲ್ಲ ಪೌಡ್ರು ತಯಾರಿಸ್ಕೊಬೋದು. ಹಂಗು ಮಾಡ್ಬೋದು ಹಿಂಗ ಅಂದ್ರ ನಮ್ ಹ ಓಕೆ
ನಾನ್ ಇವಾಗ ರೈಸ್ ಪೌಡರ್ ಪೌಡರ್ ನಿಮ್ಮ ಹತ್ರ ಇರುತ್ತೆ ಓಕೆ ಹ
ಯಾವ್ ಪೌಡರ್ ಹಾಕ್ಬೇಕು.
ನಾನ್ ಹೇಳ್ತೀದಿನಲ್ಲಾ ಹಂಗೆ ಹೇಳಿ ರೈಸ್ ಭಾತ್ ಪೌಡರ್ ಸಿಗುತ್ತೆ ಓಕೆನಾ
ಹೇಳಿ ಹೇಳಿ
ಅದ ತಂದ್ ಇಟ್ಕೊಂಡಿರಿ ಫಸ್ಟೇನೆ.
ಹಾ
ನೀವ್ ಏನ್ ಮಾಡಬೇಕ ಅಂತಂದ್ರೆ ಏನ್ ತರ. ತರ್ಕಾರಿಗಳೆಲ್ಲ ತಗ ಅದ ಕ್ಯಾರೆಟ್ ಬೀನ್ಸು. ‌
ಬೀನ್ಸ್ ಅಂದ್ರೆ ತರಕಾರಿ ಹಾಕಿದಷ್ಟು ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಬಾತು.
ಹಾ ಅದೇ ಅದೇ ಹೌದ ಹೌದು.
ಆಮೇಲೆ ಸ್ವಲ್ಪ ಟೇಸ್ಟ ಬರ್ತದೆ.
ಹುಂ ತರಕಾರಿ ಎಲ್ಲಾ ಕ್ಲೀನಾಗಿ ತೋಳಿದ ಹೆಚ್ಚಕೊಳ್ಳಿ. ತೊಳೆದು ಇಟ್ಕೊಂಡ್ ಕ್ಲೀನ್ ಆಗಿ ಕಟ್ ಮಾಡ್ಕಳ್ರಿ.
ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು.
ಮಾಡಬುಟ್ಟ ಏನ್ ಮಾಡಿ ಅಂತಂದ್ರೆ ಒಂದು ಕುಕ್ಕರ್ ಅಲ್ಲೇನೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ. ಕಳಿ ಒಗ್ಗರಣೆ ಮಾಡಿ ತರ್ಕೊ ಇಲ್ಲ ಇಲ್ಲ ಇಲ್ಲ ಕುಕ್ಕರ್ ಹಾಕಿ ಆಮೇಲೆ ತರಕಾರಿ ಹಾಕಿ ತರಕಾರಿ ಎಲ್ಲ ಸ್ವಲ್ಪ ಇದ ಮಾಡ ಬೆದ್ಮೇಲೆ ಸ್ವಲ್ಪ ನೀರ್ ಹಾಕಿ ಅಕ್ಕಿ ಹಾಕಿ. ಅಕ್ಕಿಗೆ ಎರಡು ಲೋಟ ಎರಡೂವರೆ ಲೋಟ ನೀರ್ ಹಾಕಿ
ಎರಡವರ್ ಲೋಟ ಆದ್ರೆ ಎಷ್ಟು ಜನ ತಿನ್ಬೋದು.
ಇಪ್ಪತ್ತ ಜನ ತಿನ್ನಬಹದು
ಹೌದಾ ಅಂದ್ರೆ ಒಂದು ಅ ಒಂದು ಲೋಟ ಅಕ್ಕಿ
ಒಂದ ಲೋಟ ನಾ ಹ ಹೌದ ಹೌದು
ಯಾಕ ಆತರ ಅದ್ರ ಒಂದ್ ಲೋಟ ಅಕೆ ಅಕೆ ಎರಡ್ ಎರಡೂವರೆ ನೀರ್ ಹಾಕ ಅಂದ್ರೆ ಜಾಸ್ತಿ ಆಗಲ್ವಾ.
ಹ ಮತ್ತೆ ಮತ್ತೆ ನಿಮ್ಗೆ ಅಕ್ಕಿ ಅಕ್ಕಿ ಹಂಗೆ ಎದ್ಬ ಬಿಡುತ್ತೆ ನಮ್ಗೆ ನ್ ಬೇಕು ನಮಗೆ ಅಗಿಯ ತರ ಬೇಕ ಅದಕ್ಕೆ ಎಕ್ಸ್ಟ್ರಾ ಒಂದ್ ಲೋಟ ಗ್ಲಾಸ್
ಅಗೆಯ ರೀತಿ ಬೇಕು ಅಂದ್ರೆ ನೀರ್ ಹಾಕ್ಬೇಕು ನಾವು ಹಂಗೇನ್ ನುಂಗತಿವಿ ಅಂದ್ರೆ ನಾವೇನ್
ಹಂಗೇನು ಹಂಗೆನು ಗ ಗೊತ್ತಾ ಬರಿ ಅಕ್ಕಿನ ನಿಮ್ಗೆ ನಿಮ್ಗೆ ನಾರ್ಮಲ್ ರೇಂಜ ಅಲ್ಲಿ ಬೆಂದಿರುತ್ತೆ. ಅಕ್ಕಿ ನಮ್ಗೆ ನಿಮ್ಗೆ ಹೆಂಗ್ ಮಾಡ
ಅಂದ್ರೆ ನೀವು ನಾ ಅಂದ್ರೆ ನಿಮ್ ಗೊತ್ತಿಲ್ಲಾನೇ ಯಾವ್ತರ ಅಂತ ನಾನೇ ಹೇಳ್ತೀನಿ ಕೇಳಿ ಇಲ್ಲ ಗೊತ್ತಿಲ್ಲಾನೇ ಇಲ್ದ ಇರ್ತಲ್ಲ ಏನಿಂಗ ಕೇಳ್ತೀರಾ ಅಂದ್ರೆ ಅಕ್ಕಿ ಸ್ವಲ್ಪ ಸಣ್ಣ ಇರುತ್ತೆ ಈಗ ಒಂದುವರೆ ಲೋಟ ಹಾಕ್ ಅ ಏನಾಗುತ್ತ ಅಂದ್ರೆ ಅಕ್ಕಿ ಅಕ್ಕಿ ಅಷ್ಟೇ ನೀರ್ ಹಾಕದ್ರೆ ಅದು ಬೇಯಲ್ಲ ಒಂದು
ಹಾ ಯಾಕೆ ನೀರ್ ಕುಡೀರಿ ಕೆಮ್ತ್ ಇದೀರಾ
ಸ್ವಲ್ಪ ಕೆಮ್ಮು ಮಾಮ್
ಅದೇ ಮಾಮ್ ಗಿಮ್ಮಿ ಎಲ್ಲ ಬೇಡ ಹೇಳಿದ್ದೀನಿ ನೀನು ಅಂತಾನೇ ಹೇಳುವ ಅಂತ ಹೇಳಿದ್ದೀನಿ ತಾನೆ
ಏ್ ಸ್ವಲ್ಪ ಕೆಮ್ಮು
ಮತ್ತೆ ಏನ್ ಮಾಮ್ ಮೇಡಂ ಎಲ್ಲ
ಸ್ವಲ್ಪ ಭಯ ಭಕ್ತಿ ಜಾಸ್ತಿ
ಹೇಳ್ಲಲ್ಲ ಅದೆಲ್ಲ ಬೇಡ ಅಂತ ಹೂ
ಅಂದ್ರೆ ಅಕ್ಕಿ ಸ್ವಲ್ಪ ನೀರಲ್ಲಿ ನೀರ್ ಜಾಸ್ತಿ ಹಾಕದ್ರೆ ಅಂದ್ರೆ ನಮ್ಗೆ ಅಗ್ಯಕೆ ಈಸಿ ಆಯತಂತೆ ಏನು
ಅಕ್ಕಿ ಸಣ್ಣ ಇರುತ್ತೆ ಅಂತ ಸ್ಟಾಪ್ಕೊಂಡ್ ಬಿಟ್ರಿ
ಅದೇ
ಹ
ಅಂದ್ರೆ
ಅದೇ ಏನ್ ಅದೇ
ಕಿ ಯಾವ್ರ ಅದ್ನು ಹಾಗೆ ತಿನ್ಬೋದು ತಿನ್ನಕ್ಕ ಆಗಲ್ಲ ಅಂತ ಏನಿಲ್ಲ ಅಂದ್ರೆ ರೂಢಿ ಇರೋರು ತಿನ್ಬೋದು ತಿನ್ನೋ ತಿಂತಾರೆ ತಿ ಲ್ಲ ನಾವು್ ಆದರ ತಿನ್ನಲ್ಲ ಅವ್ರ ಇಷ್ಟ ಅದು ಅವ್ರ ಅವ್ರ ಇಷ್ಟ ಅಂದ್ರೆ ನಾ ಹೇಳದೇನಂದ್ರೆ ನಿಮ್ಗೆ ಒಂದು ಒಂದು ಒಂದು ಲೋಟ ಹಾಕಿಗೆ ಎರೆಡು ಲೋಟ ನೀರ್ ಹಾಕ್ತವಲ್ಲ ಏನ ಒಂದ್ ಲೋಟ ಅಕ್ಕಿಗೆ ಎಲ್ಡ್ ಲೋಟ ನೀರ್ ಹಾಕ್ತವಿ ಅದು ಯಾಕೆ ಅಂದ್ರೆ
ಹಾ
ಒಂದ್ ಲೋಟಕ್ಕೆ ಒಂದಂದು ಲೋಟ ಬುಟ್ರೆ ಅಕ್ಕಿ ಬೇಯಲ್ಲ ಎಲ್ಲ ಒಳಗಡೆ
ಅದೇ ತಾನೇ ನಾನು ಹೇಳಿದ್ದದ್ದು ದು ನಾನ್ ಅದೇ ಹೇಳ್ತಿರೋದು ನಿಮ್ಗೆ ಹಂಗೆ ಇರುತ್ತೆ ಅಕ್ಕಿ ತರಾನೇ ತಿನ್ನಕ್ ಆಾಗಲ್ಲ
ಅಕ್ಕಿ ತರನೂ ಇರಲ್ಲಾ ಬೆಂದ ಹೋಗ್ಬಿಟ್ಟು ಕಪ್ಪ ಆಾಗಬಿಟ್ಟಿರುತ್ತೆ
ಕಪ್ಪು ಆಗಲ್ಲ ಅದು ನೀವು ಟ್ರೈ ಮಾಡಿದ್ದೀರಾ ನಿಮ ಗೊತ್ತಿಿಲ್ಲ ಯಾಕ್ ಸುಮ್ನೆ ಗೊತ್ತು ಅಂತ ವಾದ ಮಾಡ್ತೀರಾ ನಿಮಗೂ ಗೊತ್ತಿಲ್ಲದ್ರ ಬಗ್ಗೆ ಓಕೆನಾ
ನಮ್ಗೆ ಏನ್ ಗೊತ್ತಾಗುತ್ತೆ ಅ್ರ ನಿಮ್ಗೆ ಗೊ
ಅದೇ ನಾನ್ ಹೇಳ ನಾನ್ ಅದೇ ಹೇಳ್ತೇಲ್ವಾ ನಿಮ್ಗೆ ನಿಮ್ಗೂ ಗೊತ್ತಿಲ್ಲ ಅದು ನೀವ್ ಯಾಕೆ ವಾದ ಮಾಡ್ತೀರಾ ನಿಮ್ಗ್ ಗೊತ್ತಿಲ್ಲ ಅಂತ ಅದು ಸ್ಪೆಸಿಫಿಕ್ ಆಗಿ ಮನುಷ್ಯರು ಆತರ ಅನ್ನ ತಿಂತಾರೆ ಅದಕ್ಕೆ ಎರಡು ಎರಡು ಗ್ಲಾಸ್ ನೀರ್ ಹಾಕ್ಬೇಕು
ಇಲ್ಲ ಮನುಷ್ಯರು ಪ್ರಾಣಿಗಳಗಳನ್ನು ತಿಂತಾರೆ
ನಾನ್ ಹೇಳ್ತಿರೋದು ಅಕ್ಕಿ
ನೀವ್ ಹಂದಿ ಹಂದಿ ತಿಂತೀರಾ ಅಂತರರು
ನೀವು ನಾಯಿ ತಿಂತೀರಾ ಅಂತ ಇದ್ರು ಹೌದು ಮತ್ತೆ ಅವನು ತಿಂತಾರೆ ಅಂತ ಹೇಳ್ತಿ
ಅಯ್ಯೋ ಏನು ಬಿಡಿ ಅದ ರೈಸ್ ಮಾಡೋದ ಹೇಳಿ ಸಾಕು
ಆಮೇಲೆ ಇದು ಮೊಸಳ ಎಲ್ಲ ತಿಂತಾರೆ ಅಂತ ಹೇಳ್ತಾ ಇದ್ರು ತಿನ್ನಲ್ವಾ ನೀವು
ಯೆ ಹೂ ಹೂ ಅದೆಲ್ಲ ತಿನ್ನಲ್ಲ ನಮಗ್ ತಿನ್ನಕ್ ಬರಲ್ಲ
ನಾನ್ ಹೇಳ್ಕೊಡ್ತೀನಿ ತಿನ್ನಿ
ನೀವ ತಿನ್ನಿ ನೀವ ಚೆನ್ನಾಗಿರಿ ನಮ್ಗ ನ್ ಹೇಳ್ಬೇಡಿ ಇವಾಗ ರೈಸ್ ಬತ್ ಮಾಡ್ಕೊಡೋದು ಹೇಳ್ಕೊಡಿ ಸಾಕು ರೂಮ್ ಅಲ್ಲಿಿದ್ದೀವಿ
ಪ್ರಾಣಿ ಹಿಂಸೆ ಮಹಾ ಪಾಪ ಅಂತ ಹೇಳಿದ್ದಾರೆ ಓಕೆನಾ ಹಂಗೆಲ್ಲಾ ಮಾಡ್ಬಾರ್ದು
ಅದು ನಿಮಗಿಂತ ನಮ್ಗೆ ಫಸ್ಟ್ಲ್ಲಿ ಇರೋದು ನಾನು ನಾನು ನಿಮ್ಗಿಂತ
ನೀವ ಏನ ಮೆನ್ಷನ್ ಮಾಡ್ಬಾರ್ದು ಆಯ್ತಾ ಇಲ್ಲಿ ಹಾ ನಾನ್ ನಿ ನನ್ಗೂ ಗೊತ್ತು ನಾನ್ ಅದಕ್ಕನೆೇ ತಿನ್ನಲ್ಲ ಪ್ರಾಣಿ ಹನ್ಸೆ ಮಹಾಪಾಪ ಅಂತ
ಹೌದಾಷ್ಟ ಸಿರತಿ ಇಲ್ಲಾ ಅಂದ್ರೆ ತಿಂತಿದ್ರಿ
ಯಾಲ್ಲ ನನ್ಗೆ ಇಷ್ಟ ಆಗಲ್ಲ ಅದೆಲ್ಲಾ
ಮತ್ತೆ ಆತರ ಎಲ್ಲಿ ಡೈರೆಕ್ಟ್ ಆಗಿ ಅದಕ್ಕ ಅಂದ್ರ ಬಿಲ್ಡಪ್ ಕೊಟ್ಗಲ್ಲದು ಅಂದ್ರೆ ತಮಗ್ ತಾಮೇ ನ ಪ್ರಾಣಿ ಹಂಸ ಮಹಪಪ ಅವೆಲ್ಲಾ ಬಿೇಡಪ್ಪ
ಹ ನಾನ್ ತಿನ್ನಲ್ಲ ನನ್ಗ ಇಷ್ಟ ಇಲ್ಲ ಸರಿನಾ ನನ್ ಹೇಳ್ತೈ ನನ್ ಹೇಳ್ಕೊಡ್ತಿದ್ದಿ ನನ ಯಾಾಗ ಗೊತ್ತಿಲ್ಲ ಅಂತ ಒಳ್ಳೆ ನನ್ನ ಇದ ಮಾಡ್ತಾ ಇದ್ದೀರಲ್ಲ
ಇದು ಅಂದ್ರೆ ಅದಕ್ಕೆ ನೇಮ ಯಾಕ ಕುಗ್ಗಿಸ್ತಾ ಇದ್ದೀರಿ ಅಂದ್ರೆ ನಿಮನ್ನ ನಾನು ಏನ್ ಆತರ ಮಾಡಿಲ್ವಲ್ಲ
ನೀವು ಮಾಡ್ತಾ ಇದ್ದೀರಾ ಅದಕ್ಕೆ ನಾನನ್ ಹೇಳ್ತ ಇರೋದು
ಸರಿ ಇಡ ಆಯ್ತು ಹೇಳಿ ಆಯ್ತು
ಆಯ್ತಾ ಅಲ್ಲೇ ಮಾಡಿ ತರಕಾರಾರಿ ಎಲ್ಲಾ ಹಾಕಿ ಇದಾದ್ಮೇಲೆ ಸ್ವಲ್ಪ
ಇದಾದ್ಮೇಲೆ ಏನ್ ಬಿಡಿ ಪುನಃ ಅದಕ್ಕ ನೇಮ್ ಪಿಸಪಿಕ್ಾಗಿ ಇರುತತನನೆ
ಅದೇ ತರಕಾರಿ ಎಲ್ಲಾ ಹಾಕಿ ಅಕ್ಕಿ ಹಾಕಿ ಓಕೆನಾ ಎರಡ್ ಲೋಟ ಎರಡುವರೆ ಲೋಟ ನೀರ್ ಹಾಕಿ
ಅಂದ್ರೆ ಎಲ್ಲಿಗೆ ಹಾಕದು ನೆಲ್ಕ್ ಹಾಕದ ಬೋಸಗ ಹಾಕದ ಕುಕ್ಕರ್ಗ ಹಾಕದ ಕಂಪ್ಲೀಟ್ ಆಗಿ ಹೇಳನಿ ಕ್ಲೀನ್ ಆಗಿ ಅಂದ್ರೆ ನಮ್ಗೆ ಸ್ವಲ್ಪ ಹಾ ಆತರ ಹೇಳಿ ಕುಕ್ಕರ್ ಎಲ್ಲಿಗೆ ಹಾಕದು
ಸಕ್ಕರೆ ಹೇ ಹಾಕದಂದ್ರೆ ನೀವು ತಲೆ ಮೇಲೆ ಇಟ್ಕೊಳ್ಳೋದು ತಲೆ ಮೇಲೆ ಇಟ್ಕೊಂಡು ಬೆಂಕಿ ಹಾಕೋದು ಬೆಂಕಿ ಯ್ಯಾಕ ಡಬ್ಬ ಅಂತ ಆಯ್ತು ಏನ್ ಗೊತ್ತಾ ಇಲ್ಲಿ ನೀವೆಲ್ಲಾದ್ರೂ ಹೋಗ್ಬೇಕಾ ವಿಭಹಾನ ಹೋಗ್ತಾ ಇದೆ
ಹೋಗ್ತಾ ಇರ್ಲಿ ಬಿಡಿ ನಿಮ್ಗೆ ಯಾಕೆ ಅದು
ನೀವ ಎಲ್ಲ ಹೋಗ್ಬೇಕಂತ ಇದ್ರಲ್ಲ ಅದಕ್ಕೆ ಹೇಳ್ದ
ಏ ಎಲ್ಗ ಇಲ್ಲಪ್ಪ ಇವಾಗ ಹೋಗ್ ಮಲ್ಕೊಬೇಕು
ಓಕೆ ಮಲ್ಕಳ ನನ್ಗೂ ನಿಮ್ಮಿಂದ ಕೆಮ್ ಬಂತು ಅಂತ ಅನ್ಸುತ್ತೆ
ಅಹ ನಾವು ಫೋನ ಅಲ್ಲಿ ಮಾತಾಡ್ತಿರೋದು ಡೈರೆಕ್ಟ್
ಅದ್ ಹಂಗಗೆೇನೆ ಸ್ವಲ್ಪ ಕಾಂಟೆಕ್ಟ್ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ
ಹೌದು ಊ ನಿಮ್ಮ್ ಮಾತಿಕೇಳಿ ತುಂಬಾ ಖುಷಿ ಆಯ್ತು.
ಹೌದಾ ಇದೇ ರೀತಿ ಖುಷಿಯಾಗಿರಿ. ನಾನ್ ಯಾವಾಗ ವಿಮಾನದಲ್ಲಿ ಹೋಗದು ಹೌದು ನಾವ್ ಇರ್ತೀವಿ
ಓ ಹೋಗಿದ್ದೀರಲ್ಲ ನೀವೇನು
ನಾನ್ ಹೋಗಿಲ್ಲ
ನಮ್ಗ್ ಅದೆಲ್ಲ ಇಷ್ಟ ಇಲ್ಲ ಅಪ್ಪಾ ನಾವು ಇರೋ ರೀತಿನೇ ಇರ್ ಸರಿ ನಮ್ಗ್ ಅವೆಲ್ಲ
ವಿಮಾನದಲ್ಲ್ ಹೋಗಕ್ ಇಷ್ಟ ಇಲ್ವಾ ನಿಮ್ಗೆ.
ಹಾ ಹಾ ಇಷ್ಟ ಇಲ್ಲ ಇಷ್ಟ ಇಲ್ಲ.
ನನಿಗ್ ಇಷ್ಟ.
ನಿಮ್ಗ್ ಇಷ್ಟ ಇದ್ರ ಹೋಗಿ ನಮ್ಗ್ ಏನಕ್ ಕೇಳ್ತಿರಾ ನಿಮ್ಗ್ ಇಷ್ಟ ಇದ್ರೆ.
ಇಷ್ಟ ಇದ್ರೆ ನಿಮ್ಗ್ ಕರ್ಕೊಂಡ್ ಹೋಗ್ಬೇಕು.
ಇಲ್ಲ ಇಲ್ಲ ನಾವೇನ್ ಕರ್ಕ ಹೋಗೀವಿ ನೀವ್ ಹೋಗಿ ನಿಮ್
ದಯ ಮಾಡಿ ಕಾಲ್ ಹ್ಯಾಂಗ್ ಮಾಡಿ.
ಏನ್ ಮಾಡ್ಬೇಕು
ಕಾಲ್ ಕಟ್ ಮಾಡಿ
ಯಾಕೆ
ಕಾಲ್ ಕಟ್ ಮಾಡಿ ಆಗ್ತಾ ಇಲಾ ನಂದ್ರಲ್ಲಿ.